ಹ
ಹಲೋ ಹಲೋ ಹಾ ರೀ ಹಾ ಪರಸುರಾಮ
ಹೌದ್ರೀ ಊಟ್ರೀ
ಊಟ ಆಯ್ತ್ರಿ ನಿಮ್ದ್ರ
ನಮ್ಮದೇ ಆಯ್ತು ನೋಡಿರಿ ಏನು ಊಟ ಮಾಡಿದ್ರರಿ
ಊಟಕ ಚಪಾತಿ ಅನ್ನಸಾರ ಬ್ಯಾಳೆ
ಹೌದಪ್ಪಿ ಮನಿ ಒಳಗನಾ ಅಪಿ ಇರದ್ ನೀವ ಏನರ ಹಾಸ್ಟೆಲ್ ಹಿಂಗಗೆ ಏನ್ ಪಿಜಿ ಒಳಗ ಅದಿರನ ಅಪಿ
ಇಲ್ಲಾ ಅಕ್ಕ ಮ ಇಲ್ಲಿ ಹಾಸ್ಟೆಲ್ ಇದ ಮನಗ ಮನೆಾಗ
ಅಂದ್ರಪ್ಪಿ ಎಕ್ಸಾಮ್ ಮುಗದುನಪ್ಪಿ ಈಗ
ಹಾ ಮುಗ್ದರೀ
ಡಿ ಏನ್ ಮಾಡ್ರಿ ಅಪ್ಪಿ ನೀವು ಬಿ ಎ ಮಾಡ್ರಿ ಏನ್ ಬಿಕಾಮ್ ಮಾಡಿರಿ ಎಜುಕೇಶನ್ ಏನಗೈತಿ ಅಪ್ಪಿ
ಬಿ ಎಡ್
ಹೌದಪ್ಪ ಈಗ ಕಂಪ್ಲೀಟ್ ಆಯತಾನ ಅಪ್ಪ ಮುಂದೆ ಏನ್ ಮಾಡ್ಬೇಕ ಅಪ್ಪಿ
ಮನ್ಯಾಗ ಏನಂತಾರ ಗೊತ್ತಿಲ್ಲದ
ಅಲ್ಲ ಅಪ್ಪಿ ನಿನ್ ನಿಂದ ನಿಂದ ಏನಐತೆ ಅಪಿ ಪ್ಲಯಾನ್ ಮುಂದೆ ಏನ್ ಮಾಡ್ಬೇಕು ಅನ್ನದ ಎಜುಕೇಶನ್ ಕಂಟಿನ್ಯೂ ಮಾಡ್ತೇನೆ ಅಪಿ ಏನ್ ಜಾಬ್ ಮಾಡ್ತೀಯ
ಮನೆಗೆ ಯಾರ ಇಲ್ಲಕ್ಕ ಒಬ್ಬನೆ ಇರಬೇಕು ಮನೆಗೆ ಕಸಲ್ಲಾ
ಹೌದ ನಿಮ್ಮನ ಒಳಗೆ ಎಷ್ಟ ಜನ ಇದ್ರ ಅಪ್ಪಿ
ನಾ ಒಬ್ಬನೇ ಅಕ್ಕ
ಹೌದನ ಪಿ ಅಪ್ಪ ಅಮ್ಮ
ಅಪ್ಪ ಅಮ್ಮ ನಾನು
ಹೌದ ನಪ್ಪಿ ನೀವ ಒಬ್ನ ನೆಪ್ಪಿ ಮಗ
ಹಾ ರೀ
ನಿಮ್ಮ ಅಂದ್ರೆ ಅಕ್ಕ ತಂಗಿರೋದು ಯಾರ ಇಲ್ಲ ಪಿ
ಇಲ್ಲರಿ
ಹೌದನಪ್ಪಿ ನೀನ ಒಬ್ನ ಅಪಿ ನೀನ ದೊಡ್ಡ ವ
ಹಾ ನಾನು ಒಬ್ನ
ಹೌದನಪ್ಪಿ ಮುಂದ ಈಗ ಮನಿಯ ಒಳಗ್ ಏನಂತಾರಪಿ ಮುಂದ್ ಎಜುಕೇಶನ್ ಕಂಟಿನ್ಯೂ ಮಾಡದ ಏನ ಎಲ್ಲಾರ ಜಾಬ್ ಮಾಡೋಂತರ ಅಪಿ
ಹ ಕೇಳಿ ಡ್ರಿ ಕೇಳಬೇಕು
ಹೌದ ಅಪಿ ನಿಮ್ ಕಡೆ ಅಪಿ ಮಳೆ ಆಗೇತ್ನ ಅಪಿ
ಇ ಕಡೆ ಇಲ್ರಿ
ಹೌದನ ಅಪಿ ನಮ್ ಕಡೆನ ಮಳಿನ ಇಲ್ಲಪ ನಿನ್ನೆ ಸ್ವಲ್ಪ ಆಗೇತಿ ಇವತ್ತ ಏನ್ ಮಳನ ಇಲ್ಲ ನಿಮ್ ಕಡೆ ಏನ ಹ ಹೊಲ್ದೊಳಗೆ ಏನ್ ಬೆಳಿ ಬೆಳತಿರ ಅಪ್ಪಿ
ಅದು ಮೆಣಸಿನ್ಕಾಯಿ ಹತ್ತಿ ಮತ್ ಏನ ಹಾಕ್ಯಾರ ನಾನನ್ ಹೋಗಿಲ್ರಿ ನೋಡ್ಬೇಕ್
ಅಲ್ಲ ಅಪ್ಪಿನಿಮ್ಮ ಕಡೆ ಅಂದ್ರೆ ಎಲ್ಲಾರ ನೀವ ಅಷ್ಟ ಅಲ್ಲ ಮತ್ತ ಹಿಂಗ ಏನೇನ್ ಬೆಳಿ ಬೆಳತಾರ ಅಪ್ಪಿ
ಜಾಸ್ತಿ ಹತ್ತಿ ಬೆಳಿತಾ ರಿ
ಹೌದನಪ್ಪಿ ನಮ್ ಕಡೆ ಗೋವಿನ ಜೋಳ ಸೋಯೇಬಾನ ಕಬ್ಬು ಅಪ್ಪಿ ಗೊತ್ತೈತಿನಪ್ಪಿ ಕಬ್ಬು ಸೋಯೇಬೀನ್ ಹ್ ಗೋವಿನ ಜೋಳ ಮೆಕ್ಕೆ ಜೋಳ ನಮ್ಮ ನಮ್ಮ ಧಾರವಾಡ ಡಿಸ್ಟ್ರಿಕ್ ಕಲಘಟಗಿ ಅಂತಂದು ದಾಸ್ತಿಕೊಪ್ಪ
ಅಕ್ಕ ಕಬ್ಬ ಕೇಳಿವ್ರ್ ಯಾವ ಗೊತ್ತಿಲ್ರಿ ನಾವ್
ಕಬ್ಬ ಅಪ್ಪಿ ಇದು ಕಬ್ಬಿನಿನ ಹಾಲ್ ಕುಡತಿರ್ಲಪ್ಪಿ
ಹಾ ಗೊತಾದ
ಹ್ಮ್ ಹ್ಮ್ ಹ್ಮ್ ಅವು ನಮ್ ಕಡೆನ ಬೆಳಿತಾರಪ್ಪ
ಹ ಕಬ್ಬು ಇಲ್ಲಿ ನಮ್ಮೂರಾನ ಬೆಳಿತಾರೆ
ಬೆಳಿತರನಾಪ್ಪಿ ನೀ ಹ್ಮ ಅಪ್ಪಾಜಿ ಮಮ್ಮಿಯರು ಏನ್ ಮಾಡ್ತಾರಾಪ್ಪಿ
ಅಪ್ಪಾಜಿ ಮೆಂಬರ್ ಇತರ್ದೆ ಈಗ ಸಿನಮಾದ ಹಂಗೆ ತಿರ್ಗಾಡ್ತರೆ
ಹೌದು ಮಮ್ಮಿ ಅರಪ್ಪಿ
ಅವರು ಹೊಲ್ದಾಗ ಬಂದಿರ್ತಾರಲ್ರ ಅವ್ರು ಸುಮಾ ಓದ್ತಾರ
ಹ ಅಂದ್ರ ಆಳ ಬಂದಿರ್ತಾವಲ್ಲ ಅಪಿ ಅವ್ರ ಜೊತೆ ಹೋಗಿರ್ತಾರನಪಿ ನಿಮ್ಮ ಹೂಲ್ದಳ ಹೌದನಪ್ಪಿ ನಿಮ್ಮ ಹೂಲ್ದಳಗೆ ಏನ್ ಆಗ್ಯಾರಪ್ಪಿ
ಹ್ಮ ಒಂದು ಆರ ಎಕರೆ ಅಕ ಅತ್ತಿ ಇನ್ನ ಆರ ಎಕರೆದಾಗ ಎಲ್ಲ ಬೇರೆ ಬೇರೆ ಹಾಕ್ಯರೆ
ಹೌದನಪಿ ನೀವ ಎಲ್ಲಾ ಅಂದ್ರೆ ಅದನ್ ಮೆಂಟೆನ್ಸ್ ನಿಮ್ಮ್ ಅಪ್ಪಾಜಿಯ ಯರು ಮಾಡ್ತಾರನಪ್ಪ ಮತ್ತೆ ಏನ್ ನಿಮ್ಮ ಮಮ್ಮಿ ಯಾರು ಮಾಡ್ತಾರ
ಏ ನಮ್ಮ ನಮ್ಮ್ ಅಪ್ಪ ಹೇಳಲ್ರರಿ ಬೇರವ್ರ ಹೇಳ್ತಾರೀ ನಮ್ಮಪ್ಪ ಹೇಳದ್ರಿ ಅವ್ರೇ ಮಾಡತಾರ
ಹೌದನಪ್ಪಿ ಈಗೆಲ್ಲಾ ಅಂದ್ರ ಬೆಳೆಯದ ಚ ಇದು ಅದ ಅವನಪ್ಪಿ ಮಳಿ ಇಲ್ಲ ಅಂತಂದ್ರೆ ಹ
ಹ ರೀ ಯಾಕ ಅವ ಎಲ್ಲ ಬೆಳಿಏ ಒಣಗಕತ್ತೇವ್ರೀ
ಹೌದನಪಿ ಈಗಂದ್ರೀ ಈ ಒಂದ ವಾರದಿಂದ ಒಟ್ಟ ಮಳಿನ ಇಲ್ಲನಪ್ಪಿ
ಏ ಒಂದು ಟ್ವೆಂಟಿ ಡೇಸ್ ಆಯ್ತು
ಹೌದನಪ ಇಲ್ಲಿ ಹಂಗಪಿ ನಿನ್ನೆ ಅಷ್ಟ ಸ್ವಲ್ಪ ಆತ ಮತ್ ಅಷ್ಟೇನ್ ಅದಕ್ಕೆ ಇದು ಆಗಿಲ್ಲ ಸಫಿಶಿಯಂಟ್ ಆಗಿಲ್ಲ
ಹೌದ್ರಿ
ಹ್ಞೂ ಸ್ವಲ್ಪ ಪರ್ಸ ಒಂದು ಇಪ್ಪತ್ತು ಪರ್ಸೆಂಟ್ ಆಗೈತೆ ಅಪ್ಪಿ
ಇಲ್ಲ ಇಲ್ರಿ ಇಲ್ಲಿ ಆಗಿಲ್ರರಿ
ಹ್ಮ್ ಮತ್ತಕ್ಕ ಏನದು ನಿಮ್ಮ ಕಡೆ ಜಾತ್ರಿ ಹಬ್ಬ ಎಲ್ಲರ ಟೂರದು ಹೋಗಿದ್ರೆ ಅಪ್ಪ
ಹಾ ರೀ ಹೋಗಿ ಅವಾಗ್ಲ ಇವಾಗ ಹೋಗಿಲ್ರಿ
ಹೌದಾ ಎಲ್ಲಿ ಹೋಗಿದ್ರೆಪ್ಪ
ಈಗ ಆಲ್ ಕರ್ನಾಟಕ್ ಹೋಗಿದೀರಿ ಒಂದ್ಸರಿ
ಯಾವಗ ಹೋಗಿದ್ರೆ ಪೆ
ಹ ನಾನ್ ಪಿವು ಸರಾಗ ಹೋಗಿದ್ದೇರಿ
ಹೌದಾ ಎಲ್ಲೆಲ್ಲಿ ಹೋಗಿದ್ರಪ್ಪೆ
ಇಲ್ರರಿ ನಮ್ ಮನೆಯವ್ರ ಆಟೆ ಹೋಗಿದ್ದೇವ್ರೀ
ಹೌದನಪ್ಪಿ ಹ್ಮ್ ಹ್ಮ್ ಹ್ಮ್ ಮತ್ತಪಿ ನಿಮ್ ಕಡೆ ಮೂರಮ್ಮ ಅಬ್ಬ ಹೆಂಗ ಐತೆಪಿ
ಮೋರ್ ಆತ್ರಿ ಈ ನಾಳೆ ಏನ್ ನಾಡಿದ್ದ ಅದಿದ್ದಾವ ಅವು ಅದು ಮುಗಿತೇತ್ರಿ
ಹೌದನಪ್ಪಿ ನೀನ್ ಚಾಯ್ಸಿಂಗ್ ಏನ್ ಮಾಡಿದ್ದ್ಯಪ್ಪಾ ಆಪ್ಷಾ ಇದು ಏನಾದ್ ಹಿಸ್ಟ್ರಿ ಮಾಡಿದ್ದೆ ನ್ ಸೋಸ ಇಲ್ ಮಾಡಿದ್ದ ಅಪ್ಪಿ
ಇ ಆಪಲ್ ಇಂಗ್ಲಿಷ್ ಹಿಸ್ಟರಿ ಅದು
ಹಿಸ್ಟ್ರಿ ಮಾಡಿ ಮುಂದೆ ಹಿಂಗ ಕೋಚಿಂಗ್ ಅದ ಇದು ಮಾಡ್ಕೊಂಡ್ ಯಾವರು ಯು ಪಿ ಸಿ ಅದ ಏನ್ ಅಪ್ಲಿಕೇಶನ್ ರ್ ಹಾಕ್ಬೇಕಲ್ಲಪ್ಪ ನೀವು ಡಿಗ್ರಿ ಮುಗಿತಲ್ಲ
ಹ್ಮ ನೋಡ್ಬೇಕು ರಿ ಯಾ
ಹ್ಮ್ ಏನ್ ಹೊಲಾನ ಮೇಂಟೇನ್ ಮಾಡ್ಕೊಂಡ್ ಹೋಗತಿರ್ನ ಏನ್ ಜಾಬ್ ಮಾಡ್ತಿರತಿ ಹ್ಮ
ನೋಡ್ಬೇಕ ಹೊಲ್ಲಾನ ಮೇಂಟೈನ್ ಮಾಡ್ಕೊಂಡ್ ಹೋಗಬೇಕ ಅಲ್ಲಿ ಯಾರ ಇರಲ್ರಿೀ ಮನ್ಯಾಗ ಅದ
ಹೌದ ಹೌದಪ್ಪಿ ಅಂದ್ರ ಮತ್ ನೀನು ಒಬ್ಬನ ಅಲ್ಲ ಪಿ ಅಪ್ಪಾಜಗ ಮಮ್ಮಿಯರ್ಿಗೆ ಮತ್ ಮಾಡಕ್ ಆಂಗಲ ಮನ ಮಾಡ್ಕೊಂಡ ಹೋದ್ರರು ಬಾಳ ಬೆಸ್ ಅನಿಸ್ತೇತಿ ನಿಮ್ಗೆ ಹೊಲ್ದಾಗ ಕೆಲಸ ಮಾಡಕ್ಕೆ ರೂಢ ಐತೆನಪ್ಪಿ
ಇಲ್ಲರಿೀ ಅವ್ರು ಹೇಳ್ತವ್ರೀ ಬೇರೆಯವ್ರಿಗೆ ನಾವವು ಅಷ್ಟೇ ಅವ್್ರ ನೋಡ್ಕೊಂಡರು
ಹ
ನಾವ ಅಷ್ಟೇನು ಗೊತ್ತಲ್ರಿ ನ ಅಪ್ಪಏ ಮಾಡ್ತಾರ
ಹೌದನಪ್ಪೆ ಮನ ಒಳಗೆ ಏನ್ರ ಹಿಂಗ ಇ ಅದ ಆಕಳ ದನಕರಾಯ ಅಂದ್ರೆ ಅದ ಅವನಪ್ಪಿ
ಹಾ ಅದಾವ್ರೀ ಎತ್ತು ಅದಾವ
ಹ್ಮ್
ಎತ್ತ ಆಕಳ ಮತ್ತ ಆವರು
ಹೌದನಪ್ಪಿ ಹಾಲೆಲ್ಲಾ ಕರ್ದು ಮಾರಾಟ ಮಾಡ್ತೀರನಪ್ಪಿ ನೀವು
ಹ ಇಲ್ರಿ ಮನ್ಯಗಟ್್ರ ಅಂತಾರರಿ ಇಲ್ಲಾಂದ್ರೆ ಹ್ಮ ಬಗಲಾಗ ಮನೆಯವ್ರಿಗೆ ಕೊಟ್ಟ ಬಿಿಡ್ತಾರೆ ಸ್ವಲ್ಪ ಸ್ವಲ್ಪ ಇ
ಫ್ರೀಯಾಗೆ ಕೊಡ್ತೀರಿ ಏನು ಅಮೌಂಟ್ ತೊಂತೀರಿ
ಇಲ್ಲದ ಆಲೇನ್ ಜಾಸ್ತಿಲ್ರರಿ ಎರಡ ಏನ್ ಅವ್ರಿ
ಹೌದನತ್ತ
ಹಾ
ಹ್ಮ್ ನಮ್ಮನಿಯಾಗು ಒಂದ್ ಹಾಕೋತೆಪಿ ನಾವು ಅದಕ್ಕೆಲ್ಲ ಹಾಲದ ಕರಿತೇವಿ ಡೈರಿಗ ಅದ ಹಾಕ್ತೇವತಿ
ಹೌದ್ರೀ
ಹ್ಮ್
ನೀವೇನ್ ಓದಾಗತ್ತೀರಿ ಏನ್ರರಿ
ಇಲ್ಲಪ್ಪಿ ನಮ್ದ್ ಎಜುಕೇಶನ್ ಮುಗ್ದತ ಪಿ ಬಿಿಕಾಮ್ ಆಗೇತಿ ನಮ್ದು ಮ್ಯಾರೇಜ್ ಆಗಿಂದ ನಮ್ಗೆ ಎಲ್ಲಿ ಕೆಲ್ಸಕ್ಕ ಅದು ಹಿಂಗ ಏನ್ ಹೋಗಂಗಲತ್ತತಿ ನಮ್ದ ಏನ್ ರೈತ ಅಂದ್ರ ಹೊಲ್ದೊಳಗ ಕೆಲ್ಸ ಆದ ಮಾಡಾರಿದೆ ಅದು
ಹೌದ್ರಿ
ಹನಂತೆ
ಚಲ
ಮತ್ತತ್ತೆ ನಿಮ್ ಕಡೆ ಏನದು ಜಾಸ್ತಿ ರೊಟ್ಟಿ ಊಟಾನ ಏನು ಚಪಾತಿ ಊಟಾನ ಏನು ಮೂ ರಾಗಿ ಮುದಿನದು
ರೊಟಿ ರ ರೊಟಿ ಜಳದ ರೊಟಿ ಸಜಿ ರೊಟಿ ರ
ಹ್ಮ್ ಹ್ಮ್ ಸಜ್ಜಿ ಬಾಳ್ಬಳಿ ತರರಣ ಇನ್ ಕಡೆ
ಹಾ ರೀ ಅವನೇ ಹಣಂತಾರೀ
ಹೌದನಪ್ಪೇ ನ ಅಪ್ಪಿ ನೀಂಗ್ ಹುಬ್ಳಿ ದಾರ್ವಾಡದೊಳಗ್ ಫೇಮಸ್ ಸ್ಧಾರೋಡ್ ಅದ್ದಂದ ಗೊತ್ತೈ್ತನಪಿ
ಹುಬಳ ದಾರವಾಡೆ
ಹುಬ್ಳಿಿದಾರ್ ಹುಬ್ಳಿ ಒಳಗ್ ಫೇಮಸ್ ಸಿದ್ದಾರೋಡ ಅಂತಂದ ಅವ್ರ ಹೆಸರು ಕೇಳಿರನ್ರರಿ
ಹಾ ಕೇಳಿ್ರೀ
ಬಂದಿಿದ್ರಾಯನ್ ರಮ
ಬಂದಿಲ್ರರಿ ನೋಡವ್ರಿ ಹಿಂಂಗಗೆ ಫೋನ್ಗ್ರಿ
ಹೌದಂದ್ರೆ ಅದಂದ್ರ ನಮ್ಮ ಹುಬ್ಳಿ ಒಳಗ ಫೇಮಸ್ ರೀ ಅದು ಒಂದು ಸ್ಧಾರ್ಡ್ ಮಠ ಮ ಒಂದು್ ಇನ್ನೊಂದ್ ಮೂರ್ ಸಾವಿರ ಮಠ ರೀ
ಹಾ ಇದ ಕೇಳವ್ರಿ ಸ್ಧಾರ್ಡ ಮಾಡಟ
ಹ್ಮ್ ಹ್ಮ್ ಸಿದ್ದವಾಡ್ದನ್ ಪವಾಡ್ ಬಾಳ ಐತೆತಿ ಈಗೆಲ್ಲಾ ಇವ್ರು ಡಾಕ್ಟರ್ ರಾಜ್ಕುಮಾರ್ ಪುನೀತ್ ಸರ್ ಅವರೆಲ್ಲ ಫ್ಯಾಮ್ಲಿ ವರ್ಷಕ್ಕೆ ಒಂದ್ಸಲ ಬಂದು ಅವರೆೆಲ್ಲಾ ಬಂದು ಇಲ್ಲಿ ಅಭಿಷೇಕ ಹಿಂಗೆಲ್ಲಾ ಮಾಡ್ಕೊಂಡು ಪ್ರಸಾದದ ವ್ಯವಸ್ಥೆ ಅದೆಲ್ಲಾ ಮಾಡಿ ಹೋಗ್ರತ್ತ
ಹೌದ್ರೀ
ಹ್ಮ್ ದೊಡ್ಡ ದೊಡ್ಡ ಎಲ್ಲಾ ಅಂದ್ರ ಔಟ್ ಆಫ್ ಮಹಾರಾಷ್ಟ್ರ ಈಗ ಕಂ ಬ ಇ ಹಾನ ಅಕ್ಕಡೆ ಎಲ್ಲ ಬರ್ತಾರತ್ತ ಎಷ್ಟೋ ಜನ ಈ ಟೂರಿಸ್ಟಗೆ ಬಂದಿರ್ತಾರಲತ ಪರೆನೆನ್ಸ್ ಪರೆನ್ಸ್ ಹಾ ಅವರು ಎಲ್ಲಾ ಬಂದಿರ್ತಾರ ಅವರು ಎಲ್ಲ ವಿಸಿಟ್ ಮಾಡ್ಕೊಂಡು ದೇವ್ರ್ದಲ್ಲಾ ದರ್ಶನ ಮಾಡ್ಕೊಂಡು ಅಂದ್ರೆ ಬೆಳಿಗ್ಗೆ ನಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಇರ್ತೈತಿಿ
ಹೌದ್ರೀ
ಹ್ಮ ಸೌದತಿ ಒತನಪ
ಕೇಳುವ್ರಿ ಬೆಳಗಾವ್ರಿ
ಹ್ಮ ಹೌದನಪಿ ಅದ ಸೌದತ್ತಿ ಒಳಗ ಎಲ್ಲಮ್ಮ ಅಂತಂದ ಗೊತ್ತನಪಿ ರೇಣಕಾಯ ಎಲ್ಲಮ್ಮ ಹ
ಹಾ ಗೊತ್ತರಿ ನಮ್ೂರಾಗ ಓತಾರೀ ಅಲ್ಲಿಗೆ
ಹೌದನಪ್ಪೇ ನಮ ಕಡೆನ ಅಂದ್ರೆ ಈಗ ಜೋಗಮ್ಮ ಅಂತ ಅಂದ ಇರ್ತಾರಲ್ಲಪಿ ಮುತ್ತ ಹೊತ್ತರ್ತಾರಲ್ಲಪಿ
ಹಾ ಗೊತ್ತರಿೀ ನೋಡಿದ್ರಿ
ಹ್ಮ್ ಹ್ಮ್ ಹ್ಮ್ ಅವ್ರಲ್ಲಾ ಅಲ್ಲಿ ಹೋಗಿ ಹ್ಮ್್ಮ್ ಅಲ್ಲಿ ಹೋಗಿ ಮೂತ ಅದ ಕಟ್ಟಸ್ಕೊಂದಿಂದ ಅವರು ಅಂದ್ರ ಜೋೋಗಪಂತಿ ಅದು ಮಾಡ್ತಾರತಿ ಮತ್ತ ಆ ಎಲ್ಲ ಮುಂದ ಸೇವಾ ಮಾಡ್ತಾರಪ್ಪಿ ಅವರು ಮಂಗಳವಾರ ಶುಕ್ರವಾರ ಮಾತಂಗಂಗಿಗೆ ಅದಲ್ಲ ಹ್ಮ್ ಹ್ಮ ಮಂತೆ
ಹೇಳ್ರಿ ನಾವನು
ಹ್ಮಞ ಹ್ಮ ಇಂತೆೇ ಮತ್ತ ಮನೊಳಗೆ ಎಲ್ಲಾರು ಆರಾಮದರ್ಲಕ್ಕೆ
ಹಾ ರರಾಮಗ ರೀ
ಹೌದ್ರ ರಿಗೇಟ್ ಇನ್ನ ಲೇಟ್ ಅನತಿ ಬರದ
ಹಾ ರೀ ಅವ ಯಾವಾಗ ಬಿಡ್ತಾರನ್ ಮನ್ಸ್ಕೊಂಡ
ಹೌದು ಮತ್ತೆ ಏನ್ರ ಕಂಪ್ಯೂಟರ್ ಹಿಂಗ್ ಸೈಡ್ ಕೋರ್ಸ್ ಅದ ಏನ್ರ ಮಾಡೀನತ್ತೆ ಬೇಸಿಕ್ಟ್ಟೆ ಅಾಲ ಅದು ಏನರ ಕಂಪ್ಯೂಟ್ರ್ ಕೋರ್ಸ್ ಅದು ಹಾಞ ಏನು ಬೇಸಿಗೆ ಟ್ಯಾಲಿ ಮಾಡಿನಪ್ಪಿ
ಎಲ್ಲೋಟ ಆದ್ರೆ ಆರ್ ತಿಂಗಳ ಮಾಡಿದಿ
ಹೌದನಪ್ಪಿ ಅಂದ್ರ ಈಗ ನಿಮ್ದ್ ಡಿಗ್ರಿ ಆಗೇತೆಲ್ಲಪಿ ಕಂಪಲ್ಸರಿ ಅಂದ್ರ ಕಂಪ್ಯೂಟರ್ ನಾಲೆಜ್ ಕೇಳ್ತಾರಲ್ಲಾಪಿ ಎಲ್ಲಾರ್ ನೋವು ಜಾಬ್ ಮಾಡ್ಲಿ ಏನೋ ಒಟ್್ ಕಂಪ್ಯೂಟರ್ ನಾಲೆಜ್ ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಾಕತತಿ ಹ
ಹಾ ರೀ ಅದಕ್ಕೆ ಮಾಡಿವ್ರಿ
ಹದಕ ಆಯ್ತಪ್ಪಿ ನಾ ಮತ್ತ್ ಕಾಲ್ ಮಾಡ್ತಾನಪಿ
ಹಾ ಸರಿ ಸರಿ
ಹಾಂ ಹಾಂ ಥ್ಯಾಂಕ್ಸ್ ಅತ್ತೆ